ನಮಸ್ತೆ
ನಮಸ್ತೆ
ಏನ್ ಮಾಡ್ತಿದ್ದೀರಾ
ನಾವವು ಅಹ ಕೂತಿದ್ವಿ ಚಲನಚಿತ್ರ ನೋಡೋಕ ಅಂತ ಎದೋಗ್ತಾ ಇದ್ವಿ ಅಷ್ಟ್ರಲ್ಲಿ ನಿಮ್ ಕರೆ ಬಂತ
ಹಾ ಹೇಗಿದ್ದೀರಾ
ನಾವ್ ಆರಾಮಿದೀವಿ ನೀವು
ಹ್ಮ್ ಆರಾಮ್ದೀವಿ
ಹ ಮತ್ತೆ ಹೊಸ್ದಾಗಿ ಏನಾದ್ರು ವಿಷಯ ಅಥವಾ ಹವ್ಯಾಸ ಏನಾದ್ರು ಬೆಳೆಸ್ಕೊಂಡಿದ್ದೀರಾ
ಹ್ಮ್ ಆತರ ಆತರ ಯಾವವುದ ಇಲ್ಲ ನೀವು
ನಮ್ದೇಏನ ಲೈರವ್ಯಾಸಗಳು ಇವಾಗ ಮುಂದುವರ್ಸಕ್ ಆಗ್ತಿಲ್ಲ ಹೊಸ್ದಾಗಿ ನು ಬೆಳೆಸ್ಕೊಂಡಿಲ್ಲ
ಮತ್ತೆ ಪುಸ್ತಕ ಎಲ್ಲಾ ಓದ್ತೀರಾ
ಅದೇ ಪುಸ್ತಕ ಓದೋದಾದ್ರೆ ನಂಗಗೆ ಅದೇ ಬಾಹ್ಯಾಕಾಶದ ಬೇಕು ಪುಸ್ತಕ ಆದ್ರೆ ಅವೆಲ್ಲಾ ತುಂಬಾ ದುಬಾರಿ ಹಾಗಾಗಿ ಮೊಬೈಲ್ ಅಲ್ಲೇನೆ ಸಿಕ್ತ ಾಗ ಓದ್ಕೋತಾ ಇರ್ತೀನಿ ಸುಮ್ನೆ ನೋಡೋದಷ್ಟ ಅದು ನಾನು ಒಂದ್ಸಲ ಮಲ್ಲೇಶ್ವರಂ ಅಲ್ಲಿ ನೋಡ್ದಾಗ
ಹ್ಮ
ನಾಲ್ಕ್ ಸಾರು ಚಿಲ್ಡ್ರೇನು ಇತ್ತು ಅದಕ್ಕೆ ಅದ ಕೈಗೆಟ್ಟ ು ಒಂದ್ ಪುಸ್ತಕ ಅಷ್ಟೊಂದ ಎಲ್ಲ ಕೊಡಕ ಆಗಲ್ಲ ಅಂತ ಅನ್ಬಿಟ್ಟು ಸುಮ್ನೆ ಅದೇ
ಹ ಯಾವ ಪುಸ್ತಕ ನಿಮ್ಗೆ ತುಂಬಾ ಇಷ್ಟ ಇದನಾ ಬಾಹ್ಯಾಕಾಶ
ಆ ಬಿಗ್ ಬ್ಯಾಂಗ್ ಥಿಯರಿ ಬ್ಲಾಕ್ ಹೋಲ್ ಬಗ್ಗೆ ಆ ತರ ತುಂಬಾ ಇಷ್ಟ ಪಡ್ತೀನಿ ಅಂದ್ರೆ ಕಮ್ಮಿ ಬೆಲೆವುೂ ಸಿಗ್ತವೆ ಪುಸ್ತಕಗಳು ಆದ್ರೆ ಅಲ್ಲಿ ಹುಡ್ಕಾಡ್ಬೇಕು ದೊಡ್ಡ ದೊಡ್ಡ ಗ್ರಂಥಾಲಯಗಳಲ್ಲಿ ದೊಡ್ಡ ದೊಡ್ಡ ಪುಸ್ತಕ ದ ಅಂಗಡಿಗಳಲ್ಲಿ ಹುಡ್ಕಾಡ್ಬೇಕು ಆತರ ಹೋಗಕ ಇನ್ನ ಸಮಯ ಸಿಕ್ಕಿಲ್ಲ ಹೋದ್ರೆ ಪ ತ್ವಾಗ್ಲೂ ತಗೊಬರ್ತೀನಿ ಅದೊಂದು ಬರ್ದಿಟ್ಕೊಂಡೀನಿ ಮೊದನೇ ವಿಶ್ ಲಿಸ್ಟಲ್ಲಿ ಇರೋದು ಅದು
ಹಾ
ಹಾ ಅದು ಬೇಗ ನೆರವೇರ್ಬೇಕು
ನಿಮ್ ಜೀವನದ ಗುರಿ ಏನು
ಜೀವನದ ಗುರಿ ಚೆನ್ನ. ಓದ್ಬಿಟ್ಟು ಚೆನ್ನಾಗ ದುಡಿಬೇಕು
ಹ್ಮ್
ಅಂದ್ರೆ ನಮ್ಮ ನಮ್ಮ ಅಪ್ಪಾ ಅಮ್ಮ ಒಂದು ಸಲಾನಾದದ್ರುನು ನಾನು ಅಂದೆ ನಾವೆಲ್ರುನು ನಮ ಕುಟುಂಬದ ಸಮೇತ ನಮ್ಮ ಅಜ್ಜಿ ನಮ್ಮಪ್ಪ ನಮ್ಮಣ್ಣ ಯಾರಾರ ಇದಾರೆ ಅವರು ಎಲ್ರು ಸಲನಾದ್ರೂನು ವಿಮಾನದಲ್ಲಿ ಒಂದು ಸ್ವಂತ ದುಡ್ಡಿಂದ ಕರ್ಕೊಂಡ ಬರ್ಬೇಕು ಅಂತ ನನ್ನ ಆಸೆ ಇರೋದು ಯಾಕೆಂದ್ರೆ ನಿಜವಾಗ್ಲುೂ ಅವ್ರು ಬರೀ ಸರಿ ಇಷ್ಟಲೇನೆ ಅವ್ರದ ಕಳದ್ ಬುಟ್ರು. ಹ್ ಬೇರೆಯವರೆಲ್ಲಾ ಆಗ್ತಿರ್ಬೇಕ ಆದ್ರೆ ಪಾಪ ನೋಡ್ತಿರ್ತಾರೆ ಖುಷಿ ಈ ಪಡ್ತಿರ್ತಾರೆ ನಾವ್ ಇನ್ನು ಯಾವಾಗ ಹೋಗ್ತಿವೋ ಅಂತ ಅಂತಾರೆ ಅದೇ ನನ್ ಮೊನ್ನೆದ್. ಗುರಿ ಇರೋದು ಚೆನ್ನಾಗ್ ಬಿಟ್ಟ ಡಿಬೇಕು ಆಮೇಲೆ ಅಷ್ಟೇ ಚೆನ್ನಾಗ್. ದುಡ್ದು ನಮ್ ಅಪ್ಪ ಅಮ್ಮನ ಮಾಡ್ದೆ ಕರ್ಕೊಂಡ ಹೋಗ್ಬೇಕು ಆದ್ರೆ ಅ ದೇಶದಲ್ಲಿ ಒಂದು ಸ್ವಲ್ಪ ದಿನ ಸುತ್ತಾಡಿಸ್ಬಿಟ್ಟು. ನೋಡ್ಬೇಕ ಅವೆಲ್ಲ ಸಿಡೆ ಇರ್ತಾವ ಅಂತ.
ಹ ನೀವು ಹೊಸ್ದಾಗ ಏನಾದ್ ಆದೂ ಕಲಿಯಲು ಇಷ್ಟ ಇಚ್ಛಿಸುವ ಹೊಸ ಕೌಶಲ್ಯ ಯಾವುದು.
ನನ್ಗೆ ಇಷ್ಟಪಡೋ ಹೊಸಕ ಹ ಇವಾಗ ಇವಾಗ ಹೊಸ ಕುತ್ ಬಂದು ಇದು ಕುಚ್ ಕಟ್ಟೋದು ಸೀರೆಗೆ ಕುಚ್ಚ ಕಟ್ತಾರೆ ಅಲ್ಲ
ಹಾ ಕಲ್ತ್ರಾ.
ಅಂದ್ರೆ ಇವಾಗೆಲ್ಲಾ ಬೇರೆ ಬೇರೆ ತರ ಕು ಕಟ್ಟೋದು ಅದು ಏನೇನೋ ಕರೀತಾರೆ ಬೇಬಿ ಕುಚ್ಚ. ಜೋ ಮಾವಿನಕಾಯಿ. ಕುಚ್ಚು ಅದ್ ತರ ಅದಿಕ್ಕೇನೆ ಅದ್ ಅದ ಕಲಿಬೇಕು ಅಂತಾ ನಂಗ್ ಆಸೆ. ಕೊಡ್ತಾಯ
ಹ್ಮ
ನಿಮ್ಗೆ ಹೊಲಿಯೋಕೆ ಏನಾದ್ರು ಬರುತ್ತಾ ಸೀರೆ ಅಂದ್ರೆ ಬೇರೆ ಹೊಲ್ಗೆ ಏನಾದ್ರು ಹಾಕೋಕ್ ಬರುತ್ತಾ
ಹೌದು ನನ್ಗೆ ಸೀರೆಯಲ್ಲಿ ನಾನು ಇದು ಹ್ಮ್ ಮ್ಯಾ ಮ್ಯಾಟ್ ಮಾಡ್ತೀನಿ ನಾನು
ಹಾ ಹಾ
ಹ್ಮ್ ನಾ ರಜ್ದಲ್ಲಿ ಹಾ ಹೌದ ಹೌದು ಅದ್ರಲ್ಲೇ ಹಾ ನಂಗೆ ಸ್ವಲ್ಪ ದಿವ್ಸ ರಜಾ ಇತ್ತು ಹಾ ಆ ಟೆಂತ್ ಆದ್ಮೆ ಹಾ ಹತ್ತನೇ ತರಗತಿ ಆದ್ಮೇಲೆ ಅನ್ಸತ್ತೆ ಆವಾಗ ಇಲ್ಲಿ ನಮ್ಮ್ ಮನೆ ಹತ್ರ ಒಂದು ಆಂಟಿ ಆಗ್ತಾ ಇದ್ರು ಅವಾಗೌರ್ ಮನೆ ಹತ್ರ ಹೋಗಿ ಅದೊಂದು ಕಲ್ಕೊಂಡ್ ಬಂದೆ ಅದ್ ಬರುತ್ತೆ ಹ್ಮ್
ನಮಗೆ ನನ್ ಹ್ಮ ಈ ಉಲ್ಲನ್ನು ದಾರ ಇರುತ್ತಲ್ಲ ಅದಲ್ಲಿ ನೇಯ್ಯೋಗ್ ಬರುತ್ತೆ ಕಡ್ಡಲಿ ಕ್ರೋಶ ಕಡ್ಡಿಲಿ ಬೇರೆ ಈ ಮ್ಯಾಟ್ ಎಲ್ಲ ಎಣ್ಯೋಕ್ ಬರಲ್ಲ ಅಂದ್ರೆ ಸುಮ್ನೆ ಈಗ ದುಪಾಟ ತರ ಮಾಡ್ತಾರೆ ಅಲ್ಲ ಒದಿ ಕೆ ಅಥವಾ ದುಪ್ಪಟತರ ಆ ತರ ಬರುತ್ತೆ ಪ್ರವಶ ಕಡ್ಡಿ ಇಲ್ಲ ಅಂದ್ರೂನು ಬರಿ ಕೈಯಲ್ಲೇನೆ ಅ ದಪ್ಪ ದಪ್ಪ ಏನಿರ ತ್ತೆ ಹ ಚಂದ್ ಬಟ್ಟೆ ಅದ್ರಲ್ಲೂ ನೇಯ್ಯಕ್ ಬರ್ತ ಆದ್ರೆ ಈಗಲೇ ಎ ವರ್ಷ ಆ ಅದು ಏನು ಮುಟ್ಟಿಲ್ಲ ಮೊನ್ನೆ ತಗೊಳಕಿಂದ ಹೋದೆ ಅ್ ಸಿಗ್ಲೇ ಇಲ್ಲ ಕ್ರೋಶ ಕಡ್ಡಿ ಅದು ಒಂದ ಒಂದ ಹಳದ ಹೋಬಿಟಿತ್ ಇನ್ನೊಂದುಿ ಬೇಕು
ಮತ್ತೆ ನಿಮಗೆ ದೇವ್ರ ಮೇಲೆ ಬಕ್ ತ್ತಿ ಇದ್ಯಾಾ ದೆವ್ರ್ನಾ ನಮ್
ಹ ಇದೆ ನಾನು ತುಂಬಾ ಏನು ಇ ನಮ ನಂಬಕ್ ಹೋಗಲ್ಲ ಬಟ್ ಆದ
ಒಂದ ಒಂದ್ ತಕ್ ಮಟ್ಟಿಗ ಇದೆ ನಮ್ ಗೆ
ಹ್ಮ್ ್ಮ ಮತ್ತೆ ನಿಮ್ಗೆ ಒಂದ್ಿನು ಒಂದ್ ದಿನ ಸಂಪೂರ್ಣ ರಜೆ ಸಿಕ್ ಏನ್ ಮಾಡ್ತೀರಾ
ಒಂದಿನ ಸಂಪೂರ್ಣ ರಜಾ ಸಿ ಸಿಕ್ಕಿದ್ರೇ ನಮ್ ಸ್ನೇಹಿತರು ಒಂದ್ ಮೂರ್ ನ ನಾಲ್ಕಕ್ ಚಲನಚಿತ್ರ ಹೇಳಿದ್ದಾರೆ ಎರಡೂವರೆ ವರ್ಷದಿಂದ ಹೇಳ್ತಾನೆ ಇದ್ದಾರೆ ನನ್ನ ಒಂದ್ ನೋಡೇ ಇಲ್ಲ ಅವನಾದ್ರೂ ನೋಡ್ತೀನಿ ಇದಿಲ್ಲ ಅಂದ್ರೆ ಒಳ್ಳೆ ಬಟ್ ಟ್ಯಾಂಗಕ್ ಡಿಗೆ ಹೋಗ್ಬಿಟ್ಟು ಒಂದ್ತ್ ಅ್ರ ಜೊತೆ ಬಟ್ಟೆ ತಗೋಬೇಕು. ಹ ಅದು ಆಗಿ. ಇನ್ನ ಸಮಯ ಮಿಕ್ತು ಅಂತಂದ್ರೆ ಅಹ್ ನಂಗೆ. ಈ ಏನೋ ದಾರಿಲ್ಲಿ ಕಚ್ಚ್ ಮಾಡ್ತಾರಲ್ಲ ಅದನ್ ತಿನ್ಬೇಕು ಅಂತ. ತುಂಬಾ ಆಸೆ ಅಲ್ಲಿ ಹೋಗ್ಬಿಟ್ಟು ತಿನ್ಕೊಂಡ್ ಬರ್ತೀನಿ. ಇನ್ನುೂ. ಸಮಯ ಮಿಕ್ತ ಅದೇ ಯಾರಿಗಾದ್ೂ ಕರೆ ಮಾಡ್ಬಿಟ್ಟು ಇಲ್ಲ ಒಂದ್ ಸ್ವಲ್ಪ ನೇಮ್ದಿಯಾಗ ನಿದ್ದೆ ಮಾಡೋದು ಒಬ್ಳೆ. ಇಷ್ಟ ಮಾಡ್ತಿೀ
ಐದ್ ವರ್ಷ ಆದ್ಮೇಲೆ ನಿಮ್ ಮನೆ ಎಲ್ ನೋಡಕ್ ಇಷ್ಟ ಪಡ್ತೀರಾ ನೀವು.
ಐದ್ ವರ್ಷ ಆಮೇಲೆ ನಂಗೆ ಆಸೆ ಪಟ್ಟಿರೋ ಹಂಗೆ, ನಾನ್ ವಿದೇಶದಲ್ಲಿ ನೋಡಕ್ ಇಷ್ಟ. ಇಷ್ಟಪಡತಿವಿ. ವಿಿದೇಶ ಇಷ್ಟ ಆಗಿಲ್ಲ. ಅಂತಂದ್ರೆ ನಾನ್ ಇಷ್ಟಪಟ್ಟಿರೋ ಮೈಕ್ರೋಸಾಫ್ಟ್ ಕಂಪ್ನಿ, ವಾ, ಗೂಗಲ್ ಅನ್ನೋ ಒಂದು ಕಂಪ್ನಿ, ಅದ್ರಲ್ಲಿ ನನ್ನನ್ನ ನೋಡಕ್ ಇಷ್ಟಪಡ್ತೀನಿ. ಅದ ಆಗ್ಲಿ
ನಿಮ್ ಬಾಲ್ಯದಲ್ಲಿ ಯಾವ್ದಾದ್ರು ಒಂದು ನೆನ್ಪ ಇದ್ಯಾ. ಒಂದು ನೆನಪಿರುತ್ತಲ್ಲ. ಒಂದು ಬಾಲ್ಯದಲ್ಲಿ ಒಂದು ನೆನ್ಪ ಅಂತ ಆತರ. ಏನಾದ್ರರು. ಏನಾದ್ರು ಅಮ್ಮನ ಕೈಯಲ್ಲಿ ಹೂಡಸ್ಕೊಂಡಿದ್ದು. ಇಲ್ಲ ಅಪ್ಪ ಬೈ್ದ ಏನಾದ್ರು ಬಾಲ್ಯದಲ್ಲಿ ಏನಾದ್ರು, ಮಾಡಿ
ಬೇಕಂದ್ರೆ ಇನ್ನೊಂದು ಊಟ ಮಾಡ್ಬೇಕಾದ್ರೆ ನಂಗೆ ಕಡಲೆಜ ಇಷ್ಟ. ಯಾವ್ ಮೂರು ವಿಚಾರಕ್ಕೆ, ತುಂಬಾ ಒದೇ ತಿಂದಿದ್ದೀನಿ. ಒ ಒಂದ್ಸಲ ನಾ ಮರೆಯಲಾ ನೆಂಪು ಅಂತ ಇರೋದು, ಅಂದ್ರೆ
ಹ್ಮ.
ಕ್ಲೀನ್ ಮಾಡಕ್ ಅಂದ್ರೆ ಅದು ಸಣ್ಣೆ ಹಿಡಿಯಕೆ ಕೊಟ್ಟಿದ್ರಮ್ಮ.
ಹಾ.
ಹೇಳಿದ್ರು. ನೀನ್ ಅದನ್ನ ಸಣ್ಣ ಹಿಡ್ದಬಿಟ್ಟು ಸುಮ್ನೆ ಕುತ್ಕೋ ಅದನ್ನ ತುಂಬಾಕ್ ಹೋಗ್ಬೇಡ ನೀನ್ ಚೆಲ್ತಿಯಾ, ಅದನ್ ತುಂಬಾಕ್ ಬರಲ್ಲ. ನಿನ್ಗೆ ಅಂತ, ನಾನ್ ಅದೇನೋ ಅಂತರೆ. ದಿ ನಾನ್ ಏನ ಆಗುತ್ತೆ ನಾನ ಈ ಬೇಡ ಅಂದಿದ್ನನೆ, ಮಾಡೋದು ಜಾಸ್ತಿ. ಲ್ಲ ಹಂಗಾಗಿ ಅದೊಂದು ತುಂಬಕ್ ಹೋದೆ ಅದದು ಎಲ್ಲಾ ಕೆಳಗಡೆ ಚೆಲ್ ಬಿಿಡ್ತು ನಮ್ಮಮ್ಮ ದೋಸೆ ಮಗ್ ಚಾಕು ಮಚ್ಚೆಕಾಯಿ ಇರುತ್ತಲ್ಲಾ ಅದನ್ನ ಹಡ್ ಹಿಡ್ಕೊಂಡು ಹೊಡಿಯಕ್ಕೆ ಬಂದ್ರು. ತಪ್ಪೋಸ್- ಕ್ಕೊಲೊ ಹೋಗ್ಬಿಟ್ಟು. ಯ ಒಂದು ಕೊಣ ಮೂಲಲ್ಲಿ ಸಿಗ ಕೊಟ್ಟೆ ಸರಿಯಾಗಿ ಹೊಡುದ್ರು ಗ ಒ ಆೇ ಅಲ್ಲೇ ಕೂತಿದ್ದೆ ಅವರೇ ಕೊಂಡೋಗಬಟ್ಟು ಕರ್ೊಂಡು
ಎಷ್ಟನೇ ತರಗತಿಯಲ್ಲ ಇದ್ರು ಅವಾಗ ನೀವು
ನಾಲ್ಕನೇ ತರಗತಿ
ಹಾ ಇನ್ನುೂ ನೆನ್ಪಿಟ್ಕೊಂಡಿದ್ದೀರಾ
ಅಷ್ಟೊಂದು ವದೆ ತಿಂದಿರೋದು್ ಹೆಂಗ್ರಿ ಮರಿಯಕ ೆ ಅದೇ ಮೊದಲ್ ಸಲ ಕೊನೆ ಸಲ ಅಷ್ಟ ಪತ ಅಂದ್ರೆ ಅದಾದ್ಮೇಲೆ ಹೊಡೆದಿದಾರ ಇಲ್ಲ ಅಂತಲ್ಲ ಆದ್ರೆ ಅಷ್ಟ ಅಷ್ಟೊಂದು ಯಾವತ್ತು ಹೊಡೆ್ದಿರ್ಲಿಲ್ಲ್ ಅವಾಗ ಆ
ಹ್ಮ್ ಅಮ್ಮ ಬಿಡ್ರಿ ಹೊಡಿತಾನೆ ಇರ್ತಾರೆ ಅಂದೆ
ಅಯ್ಯೋ ಅವ್ರು ಹೊಡಿಯೋದ ಕೇಸರುವಾಸಿ ಕನಿಷ್ಠ ಪಕ್ಷ ಹೊಡಿಯಕ್ಾಗಿಲ್ಲ ಅಂದ್ರೂ ಬೈತ ತಿರ್ತಾರೆ
ಹಾ ಮತ್ತೆ ನೀವು ಜೀವನದಲ್ಲಿ ಏನಾದ್ರು ದೊಡ್ಡ ಸವಾಲನ್ನ ಎದುರ್ಸಿದ್ದೀರಾ
ದೊಡ್ಡ ಏನು ನಿಮ ಧ್ವನ ನೀ ಕಟ್ ಕಟ್ ಆಗ್ತಿದೆ ದೊಡ್ಡ ಸವಾಲು ಆ ಎದುರಿಸಿದೀನಿ ಇನ್ನು ತಾನೆ ಇದ್ದೀನಿ ಅಂದ್ರೆ ಒಂದು ಏನೋ ಒಂದು ದಾಸೆ ಇಟ್ಕೊಂಡಿದ್ವಿ ಹಂಗ ಆಗುತ್ತೆ ಹಿಂಗ ಆಗುತ್ತೆ ಅಂತ ಅವಾವಾಗ ರಜಾ ಇತ್ತು ಎಲ್ಲಾದ್ರೂ ಹೋಗ್ಬೇಕು ಅ ಅನ್ಕೊಂಡಿದ್ವಿ ಅದ್ರ ಮಧ್ಯದಲ್ಲಿ ನಮ್ಮ ನಮ್ಮನ್ನ ಆರೋಗ್ಯ ತುಂಬಾ ಕುಸ್ದೋಗ್ಬಿಡ್ತು ಆ ಸಮಯ ಅಂದ್ರೆ ಮೊದಲನೇ ಉ ಅವ್ರಂಗ ಆಗಿದ್ದು ಮೊದಲ್ನೇ ಸಲ ನೋಡಿದ್ದು ನಾನ ಈಗ್ಲೂ ಆ ಭಯದಿಂದ ನಾನು ಹೊರಗಡೆನೆ ಬಂದಿಲ್ಲ ಅದೇ ನನ್ ಪ್ರಕಾರ ನನ್ ಪ್ರಕಾರ ಅಲ್ಲ ನನ್ನ ಜೀವನದಲ್ಲಿ ಮರೆಯಲಾರದ ರಾತ್ರಿ ಅದೊಂದ ಕರಾಳ ರಾತ್ರಿ ಅಂತ ಅನ್ಕೊಡ್ತೀನಿ ಅದೊಂದೇ ಸವಾಲ್ ತು ತುಂಬಾ ದೊಡ್ಡ ಸವಾಲು ಎರಿಸಿರೋದು ಇವಾಗ ಎದ್ ದ್ರ್ತರೋದುದೇ ನಮ್ಮ ಅಮ್ಮ ಮೊದ್ಲಿನ್ ತರ ಚೆನ್ನಾಗ್ ಆಗ್ಬೇಕು ಅಂತ
ಅಮ್ಮ ಆರಾಮ ಇದ್ದಾರ ಈಗ
ಹಾ ಆರಾಮಾಗ್ತಾ ಇದಾರೆ ಹುಷಾರಾಗ್ತಿದ್ದಾರೆ ಇವಾಗ
ಹಾ ಮತ್ತೆ ನಿಮ್ಗೆ ಹೆಚ್ಚು ಸಂತೋಷ ಕೊಡೋ ವಿಷಯ ಯಾವ್ದು
ಹೆಚ್ಚು ಸಂತೋಷ ಕೊಡೋ ವಿಷ್ಯ ನಂಗೆ ಇಷ್ಟ ಪಟ್ಟಿದ ವಸ್ತು ಯಾರಾದ್ರು ತನ್ಕ ಕೊಟ್ರೆ ನಾನ್ ತುಂಬಾ ಖುಷಿ ಪಡೋದ್ ನಂ ತಿನ್ನೋಕಾರಾದರುದಕಿದ್ ತನ್ ಕೊಟ್ರೆ ನನ್ ಅಷ್ಟೇ ನನ್ ಹ್ಮ್ ಚಿಕ್ ಠಿ ಕುದು ಅದೆಲ್ಲ ಹಾಯಿ ಅಥವಾ ಈ ಒಂದು ಬಿಸ್ಕೆಟ್ ಬರುತ್ತೆ ಅಲ್ಲ ಡಾರ್ಕ್ ಫ್ಯಾಂಟಸಿ ಅಂತ ಅದು ಅಷ್ಟು ತನ್ ಕೊಟ್ರೆ ಸಾಕು ಆರಾಮಾಗಿ ಕುಣ್ಕೊಂಡು ಹ ಕೊಂಡು ತಿನ್ಕೊಂಡು ಬಾಳ್ತೀನಿ
ಸರೀಶ್ರಾವಣ್ಯ ಅವರ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಮತ್ತೊಂದು ಕರ ಎಲ್ಲಿ ಸಿಗೋಣ
ಹಾ ಸರಿ ಸರಿ ಧನ್ಯವಾದಗಳು